ಹಲೋ ಹಲೋ
ಏನ್ ಮಾಡಾಕತಿವಾ
ಮಲ್ಕೋ ಬಿಟ್ಯಾ
ಅಲ್ಸಾಂದೇ ಸಜ್ಕ ಅನ್ನಸಾರ ಉಂಡಿದಿ
ಚಾ ಕುಡುದ್ಯಾ.
ನಾವ್ ಊರ್ ಮುಟ್ಟತೀವ್ ನೋಡ್ ನಾ ಗನ ಈಗ್ ಊರ್ ಮುಟ್ಟೀವಿ ನೆರಗ್ ತಿರ್ಗ್ ನಿದ್ದಿ ಮಾಡಿದೆಪ್ಪ ಆರ್ ತಾಸು.
ನಾಕ್ ಅದ್ನೈದಕ್ಕ ಮಕ್ಕಂಡೋನಿ
ದೀ ಗೆದ್ಯ
ಹ್ಮ್ ಯಾಕ ನಿದ್ದ್ ಮಾಡದನಿ.
ದ ಮೂರ್ ಕೆದ್ದು ಒದ್ ಬಿಡದ.
ರಾತ್ರಿ ಎದ್ದೇಳದ್
ನಾಳ್ ಬರ್ತಿಯಣಾ.
ಲೈಬ್ರರಿಗ್ ಹೋಗ್ ಬಾ.
ಬೊರ್ ಲೇ ಬಿರ್ಗೆ .
ಲೈಬ್ರರಿಗ್ ಹೋಗುಮ್ ಬಾ.
ಮ್ ಮ್.
ತರ್ಪ್ನಾನಾ.
ಈಗೋದೆನೋ.
ಈಗ್ ಬಂದಿನೀ ಪೋನ್ ಚಾರ್ಜ್ ಹಾಕಿನಿ ಹಂಗೆ ಕೈ ಕಾಲ್ ಮಾರಿ ತೊಳಕೊಂಡಿ ನೋಡ್.
ಬಂದ್ ಬುಟ್ಟಲೆ ಡ್ಯೂಟಿಗೆ.
ಆತನ ಕರ್ಕೋ ಬನ್ನಿ ನಮ್ ಬಸ್ಸಿಗೆ . ಚಾರ್ಜ್ ಇಟ್ಟಿನ್ ಅಣ್ಣ ಇಗೆ, ಪೋನಾ ಚಾರ್ಜ್ ಇಲ್ಲ ಚಾರ್ಜ್ ಅಕ್ಯಂತ ಮಾತಾಡಾ ಕತ್ತೀನಿ ಇಗೆ. ಸುಮ್ನೇ ರೀಲ್ಸ್ ಆದ್ರು ನೋಡದ್ ಏನಂತ ಅಂದ್. ಚಾರ್ಜನ್ ಇಲ್ಲ ಏನ ಇಲ್ಲ.
ಅವನ್ ಅಲ್ಲೇ ಇಳಿಸದ್ರು ಮತ್ತೆ.
ಹಾ ವಾಚಿಂದಾನ.
ಹಚ್ಚಿದ್ದ.
ಹ್ಮ್ಮ್.
ನಾ ಇ ನಡಿ ಲಾ ಯಾಕೆ ನಾ ನಾ.
ಅದ್ ಸೈಡ್ ಬಟನ್ ನೋಡ್ ಬಿಟ್ರೆ ಸೈಡ್ ಬಟನ್ ನೋಡಬ್ ಬಿಟ್ರೆ ಸುಮ್ನೆ ಆಗ್ಬಿತದ.
ಹಾ.
ನರಮಾಲಿ ಇವ್ನು ನಿ ಕರೆದೆ ವಡಾಕಣವ ವಡಾಕಣವ ಅಲಾರಂ ಮೂವತ್ಸೆಕೆಂಡು ಒಡ್ಕೋಂಡದ ನಿಮಿಷ್ ನಿಮಿಷಕ ಒಡ್ಕೋಂಡದ.
ಹ
ಹಂಗಾಗಿ ತಿನ್ನನ ಮತ್ತೆ.
ಹು ಮತ್ತೆನ ನತ್ಯಪ್ಪಾ ಹಾ
ಇಲ್ಲ
ಅತು ಓತದ ಊರ್ಗೆ ಸ್ಟೇಟಸ್ ಅಡಕ ಇಕ್ಕಲ್ಲ ಎಲರ ಹಾ ಹಲೋ ಹಲೋ
ಮತ್
ಏನತ ಹ ಕಟ್ ಕಟ್ ಕಟ್ ಆಗಕತದಲ್ಲ
ಅದ ಮಲ್ಟಿಪಲ್ಟೈಸ ಏನ್ ಬರೋದ
ಅದನ್ನ ಹಚ್ಚತನ ತಡಿ ಈಗ ಮೇಡಮರಿಗ ಫೋನಿಗ ಅದನ ಹಾಕನ್ ಬಿಡಾಮ ನಾಳೇರ ಪ
ಏನೋ ಡಿ ಫ್ಲರ್ ಬಿಡು ಅದ ಮಲ್ಟಿಪಲ್ ಚೆಸ್ ಅವತ್ತ ಬಾರಕ್ಕೆವಲ
ಹ್ಮ
ಮಪಲ್ಚಾಯ ಚಾಯ್ಸ್ ಬರದ ಹೇಳೋ
ಕೇಳ್ತನ ಕೇಳ್ತನ ಮತ್ತ ಇನ ಹಚ್ಚಿಲ ಅವ್ರಿಗ ಹಚ್ತನ ಕೇಳಿ ಹೇಳ್ತ ಅಂದಾರ ಮತ್ತೆ